ಹಲೋ
ಹಾ ಹೇಳು
ಏನ್ ಮಾಡಾತಿ ಅಕ್ಕ
ಏನಿಲ್ಲ ಅಡಗಿ ಮಾಡಾಕ ಎಲ್ಲ ತಯಾರ್ ಮಾಡ್ಕೋತೀನ ನಾ ಅಡಗಿ ಅನ್ನಪಣೆ ಹೊಡಿಬೇಕ ನೋಡ. ಹ್ಮ್ ಪಾಣೆ ಕೊಟ್ಟಾನ.
ನೀ ಹೆಯಾಂಗ ಮಾಡ್ತ ಅಕ್ಕ ಅಡ್ಗಿ ಇದು ರೈಸ್ ಹೆಂಗ ಮಾಡ್.
ಮುಂಜಾನೆ ಮಾಡಿದ್ದ ಅನ್ನ ಇತ ಅದು ಒಡ್ಕೊಳದು ಮೋದಲ ಎಲ್ಲಾ ಉದ್ರ ಉದ್ರ ಮಾಡ್ಕೊಳದು.
ಹ್ಮ
ಉದರ ಮಾಡ್ಕೊಂಡು ಉಳ್ಳಾಗಡ್ಡಿ ಮೆಣಸಿನ ಕಾಯಿ ಕರ್ಬೇವ ಕೊತ್ತಂಬರಿ ಶೇಂಗಾ. ಬೆಲ್ಲ ಇಟ್ಕೊಳದ ತ್ನಾಗ ಎಣ್ಣಿ ಹಾಕದ ಕಡೈನಾಗ.
ಹ್ಮ್
ಎಣ್ಣಿ ಬಿಸಿ ಆಗಣ ಜಿರಗಿ ಸಾಸಿವಿ.
ಹ್ಮ್.
ಕಡ್ಲಿ ಬ್ಯಾಳಿ ಶೇಂಗಾ. ಹಕದು ಅವು ಕೆಂಪ ಅದ ಬಳೆಕ ಮೆಣಸಿನಕಾಯಿ ಹಾಕದು. ನೂಶಿ. ಮೆಣಸಿನಕಾಯಿ ಸ್ವಲ್ಪ ಖಾರ್ ಬಿಡಾನ ಕರಿಬೇವು ಹಾಕದು.
ಕ್ಕಾ.
ಕಿ ಅರಿಶಿಣ ಹಾಕಿ. ಒಂದ್ ಸ್ವಲ್ಪ ಕೊತ್ತಂಬರಿ ಹಾಕಿ ಅನ್ನ ಹಾಕಿ ತಿರುವ್ಯಡಿ ಮತ್ ಮ್ಯಾಲ ಒಂದ್ ಸ್ವಲ್ಪ ಕೊತ್ತಂಬರಿ ಹಾಕದು. ಈಗಷ್ಟದ್ ಮತ್ ನೋಡ್ ಉಪ್ಪ ಹಾಕದ್ ಮತ್ ಅನ್ನಕ್ ಸ್ವಲ್ಪ ಆಗಿರ್ತದಲ್ಲ ಉ ಮತ್ ನೋಡಿ ಉಪ್ಪ ಹಾಕದು.
ಹಾ.
ಆಮೇಲ್ ಮ್ಯಾಲ ಪುಟಾಣಿ ಹಿಟ್ಟ ಹಚ್ಚೋರು ಹಚ್ತಾರ ನಾವ್ ಹಚ್ತಿವಿ ಚಂದ ಆಗ್ತದ.
ಹ್ಮ್ ಅದಕ ಶೇಂಗಾ ಪು ಶೇಂಗಾ ಪುಡಿ ಬಿ ಹಚ್ಚ ಬೊದ ಏನ ಇಲ್ಲ ಅಕ್ಕ.
ಶೇಂಗಾ ಪುಡಿ ನಿಲ್ಲ ಶೇಂಗಾ ಹಾಕ ಬೇಕ ಹಿಂಗ ಅಬ್ಬೂರ ಜಬ್ಬೂರ ಕುಟ್ಟಿದ್ದು.
ಹಾ ಹಾ.
ಹಿಂಗ ಅರ್ಧ ಮರ್ದ ಕುಟ್ಟಿ ಕ.
ಹ್ಮ್. ಹ್ಮ್. ನಾವವು ಮಾಡ ಬೇಕ್ ಅಕ್ಕ ಆಲೂ ಭಾತ್ ಮಾಡತಾಳ ಮಮ್ಮಿ.
ಹ್ಮ್ ನಿಮ್ ಕಡೆ ಆಲೂ ಬಾತ್ ಫೇಮಸ್ ಅನು.
ಆ ಅಕ್ಕ.
ನಿಮ್ ಕಡೆ ಆಲೂ ಬಾತಾ ಫೇಮಸ್.
ಹೇ ಇಲ್ಲಪ್ಪಾ ಅಕ್ಕ.
ಏ ಕರೆ ನೀ ಕಲ್ಬುರ್ಗಿ. ಈ ಸೈಡ್ ಕಡೆ ಅಲ್ಲ ಆಲೂ ಭಾತಿ ಅಂತಾರ ಜಾಸ್ತಿ ಏನ್ ಅದ್ ಹೆಂಗ್ ಮಾಡ್ತಾರ.
ಅದು. ನಾವು ಯಾರ್ಡ್ ರೀತಿ ಭೀ ಮಾಡ್ಕೊಬೋದಕ್ಕ ನಮ್ಮ್ ಮನೆಗ ಈಗ ಡೈಲಿ ಮಾಡದು ಅದ. ಆಲುಗಡಿ ಕುದಿಸಕೊಂಡು ಕಡಿಗ ಇಟ್ಕೋತೀವಿ. ಆ ಸಪ್ಪಿ ತಗದು ಸ್ವಲ್ಪ. ಒಡಿದು ಸ್ಮ್ಯಾಶ್ ಮಾಡಿ ಮತ್ತನ್ಕರ. ಆ ಅನ್ನ ಮಾಡದಕ್ಕ ಕಡಿಗಿ ಇದು ಉದುರ್ ಉದುರ್ ಮಾಡೋದು. ವೈಟ್ ರೈಸ್ ಸಾ ಮಾಡಿ ಕೇಸಿಂದ್ರ. ಮಾಡಿ ಇಟ್ಕೊಂಡು ಆಯ್ತು ಅಲ್ಲ ಬೆಳ್ಳುಳ್ಳಿ ಉುಳ್ಳಾಗಡ್ಡಿ ಟಮಾ ಹೆಂಗ್ ಪಣೆ ಹೆಂಗ್ ಹೊಡಿತವಿ ಹಂಗ್ ಹೊಡಿಯೋದು.
ಹ್ಮ್.
ಆಲೂಗಡ್ಡೆ ಹಾಕದು ರೈಸ್ ಹಾಕಿ ಮಿಕ್ಸ್ ಮಾಡೋದು.
ಹ್ಮ್.
ಅದು ಉಪ್ಪ ಆ ಖಾರ ನೋಡ್ಕೊಂಡ್ ಹಾಕದು ಆಮೇಲೆ ಅದ್ರ ಕೂಡ ಚಟ್ನಿ ಮಾಡ್ತೀವಿ. ಮಜ್ಗಿದು.
ಹ್ಮ್.
ಅದ ಏನ ನಂತರ ಮಜ್ಗಿ ಬೊಕ್ಕಳು ತಿಳಿ ಮಾಡದು ಅದ್ರೊಳಗ. ಪುಟಾಣಿ ಕುಟ್ಟ ಹಕದು. ಮತ ಏನ ಅಕ್ಕ ಸಣ್ಣ ಏಳುಗ ಆ ಇದು ಈರುಳ್ಳಿ ಹಚ್ಚಿದ ಅಕ್ಕ ಪಾನಿಪುರಿ ಬಂಡಿ ಟೈಮ್ ನ್ಯಾಗ ಮಾಡ್ತಾರಲ್ಲ.
ಹ್ಮ್.
ಹಂಗ ಹಚ್ಚಿ ಹಾಕಿ ಆಯ್ತು ಉಪ್ಪ ಖಾರ ಮತ್ತೊಂದ ಕಾಳ ಮೆಣಸಿ ಹಂಗ ಕೇರಿ ಹಾಕ್ಬೋದು ಇಲ್ಲ ಪುಡಿ ಖಾರರೆ ಹಿಂಗ ಎರಡನು ನಡತಾವ.
ಹ್ಮ್.
ಅದು ನೀ ಹ್ಮ್ ಮತ್ತೇಏನಿಲ್ಲ ನೋಡುವಕ್ಕ ಚಾ ಮಾಡಿದ್ರಿ ಕುಡದಿ
ಮತ್ತತ್ ಇನ್ನೊಂದ ತರಾ ಯಂಗ ಮಾಡ್ತಾರ
ಹ ಇನ್ನೊಂತರ ಕುಕ್ಕರ್ದಾಗಗೆ ಕುದಿಸತಾರಂಕ ಎಲ್ಲಾ ಹಾಕಿ ಈಗ ನ ಆಲೂಗಡ್ಡಿ ಹಿಂಗ ಪಾಣೆದಾಗ ನಾವ್ ಕಡೆ ಕುಚ್ಕ ಕಳೋದಂದಲ ಈಗ ನೀವ ಮಸಾಲೆ ರೈಸ್ ಮಾಡ್ತಿರ್ಲಾ ರೈಸ್ ಮಾಡೋ ಟೈಮಿಗೆ ಪಾನಿಯ ಒಳಗೆ ಆಲೂಗಡ್ಡಿ ಜಾಸ್ತಿ ಎಷ್ಟ್ ಹಾಕಿ ಮಾಡ್ತಾರ
ಹ್ಮ್ ಅದು ಆಲ ಪಾತ್ರನ
ಹ್ಮ್ ಒಬ್ಬೊಬರು ಹಂಗ್ ಮಾಡ್ತಾರ ಒಬ್ಬೊಬ್ಬರು ಹಿಂಗ್ ಮಾಡ್ತಾರ ನಮ್ಮಂಬಿ ಅವ್ರ ಮನ್ಸು
ಅೆ ನಮ್ಮ್ ಕಡೆ ಎ ಆಲಲು ಬಾತತ್ತೆ ಹೆ ಸರ್ ನಾನೇ ಕೇಳಿನ ಅ ಕಡೆ ನಿಮ್ ಸೈಡೆ ಈಕಡೆ ಯಾರು ಆಲೋ ಬಾತ್ ಮಾಡ ಮಾಡಲ್ಲ ನಿಮ್ ಸೈಡೆ ಕೇಳಿನ ಮಾಡದು
ಹ ಗುಲ್ಬರ್ಗ ಅವಳ ಪ್ರತಿಯೊಂದುಹೋಟೆಲ್ದಾಗ ಜಾಸ್ತಿ ಹಲು ಬರ್ತಿತ್ತರ್ ಕಬಬ
ಅದೇ ನಾಳೆನ ನೋಡನ್ ಎಲ್ಲಾ ಅವೇ ಫೇಮಸ್ ಇರ್ತಾವ
ಹೌದು ಮತ್ತ ತನ್ಕರ ಒಬ್ಬೊಬ್ಬರು ಹಿಂಗ ಉದುರು ಯಾಕೆ ಮಾಡ್ತಾರಪ್ಪಾ ಅಂದ್ರೆ ಒಬ್ಬೊಬ್ಬರು ಮುಂಜಾನೆ ಅನ್ನ ಮಾಡ ಉಳ್ದಿರ್ತದ್ಲಕ್ಕ ಅದು ಆಲಗಡಿ ಕೋದಾಸ್ಕೋಳೂದು ದು ಹಗೆ ಮಾಡ ಮಾಡ್ತಾರ ಹಂಗೆ ಅವದೇನ್ ಹಳ್ಸ ಹಂಗಿಲ್ಲ ಅಂತ ಹೇಳಿ
ಹ್ಮ್ ಬಟಾಟಿ ಪಲ್ಲಯ ಗುಡ ತಿಂಡಂಗ
ಆದ್ರೂ ಅದಕ್ಕೊಂದ್ ಹೆತ್ತ ಈಕ ಆ ಶಿರಾ ನಂಬಲ್ಲಿ ನಮ್ಮಲ್ಲ ನೂಣಲ್ಲ ಅಂತಾರ ಅದಕ್ಕೆ ಹೆಸರಿಟ್ಟ ಚೆಂದದ ಕಸರಿ ಬತತ
ಹ್ಮ
ನಾ ತಕ್ಕಂಗದ ಇರ್ಲಿ
ಹ್ಮ್
ಹ ಮತ್ತೆ ಹಾಗೆ ಅವ ಹೆಸರು ತಕಲಿ ಇರ್ಲಕ್ಕ
ಹ್ರ ಸರಿ ಮಾಡದ ಆಯ್ತಾ
ಅಕ್ಕ ಎಲ್ಲ ಚಿಟ್ ಬಂದಿನಿ ಮಮ್ಮಿ ಮನೆ ಹೋಗಲೇತಾರ ಈ ಹುಡ್ಗು ಲೇಕ್ ಮಾಡ ಹೋದ್ರ ಹೋದ್ರ ಟಷನ್ ಕೊಡ್ಕರಕ್ಕ
ರೇಷ್ಮನಾ
ಟ್ಯೂಷನ್ ಟ್ಯೂಷನ್
ಹ ಹಬ್ಬಾಂದ ಹೋಗೇನ್ ಒಬ್ನೇ ಬರ್ತಾನ
ಹೌದು ಎಷ್ಟತಿಾಸಕ
ಏನು ಏಳ್ನೇತಿ
ಹ್ಮ್ ಅಂದರೆ ಅನಿಮರ ಜಾಸ್ತಿ ಹುಡ್ಚಕಳ ಇಲ್ಲ ಕ
ಅದಾವ ಅವ ಬರಕ್ ನಯಕ್ ಕಲಕತ್ತ ಇಷ್ಟ ದಿನಸ ಊಟಿ ಇತ್ತಲ
ಹೌದೌದು
ಮ್ಮಿಸ್ತನಂದ್ರ ಅವ್ರು ಬರಲ್ಲಗ್ಯಾರ
ಹ ಖರೆ ಕೌ ನನ್ ಚಿಕ್ಕಳ್ ವಲ್ಲ ಅಂತ
ನ ತೀರ್ತಿನ ಎರಡು ತಿಂಗಳು ಕೂಟ್ಟಿರ್ತಾರ ಜನವರಿ ಒಳಗ ದದುಸರಿ ಹ್ಮ
ಹ್ಮ್
ತೊಬರ್ಲಕ್ಕ
ಒಬ್ಬೊಬ್ರು ಹೊಡ್ದ ಹಂಗೆ ತಂದ ಕೊಡ್ಸ ಕುೂಡಸ್ತಾರ ಒಬ್ಬೊಬ್ರು ಎಲ್ಲಿ ಕಿಕಿ ತೆ ಬಿಡ್ತಾರಾ
ಹ್ಮ್ ಅದಕಕ್ಕೆ ನಾನು ಬಿಟ್ಟೀನಿ ಇನ್ನೊಂದು ತಿಂಗಗಳು ಅಟ್ಟೆ ತೋತೀನಿ ನಾನು ನೀಂಗ ನಂದು ಡೆಲವರಿ ಸನಿಪ್ ಬಂದದಾ
ಹೌದು ಅಕ್ಕ
ನದಕ್ಕೆ ಬಿಟ್ಟಿನಾನ
ಹ್ಮ್
ಬರ್ಲ
ಹ್ಮ ಬಂದಾಗ ಮಿದ ಅಾ ಏನ್ ಜಬರಿಲ್ಲ ಅರಿಗೂ
ಹ್ಮ್ ಸುನೆೇ ಒಬ್ಬ ಬರ್ತಾನ ಸುಮ್ಮ್ ನನಗೂ ಅತ್ತೇ ಟೈಮ್ ಪಾಸ್ ಆ ಸಂ ಹ್ಮ್ ಅದಕ್ಕೆ ಆಸುದ
ಮರಕ್ಕ ಮಮ್ಮಿದು
ಹ್ಮ್ ಆರಾಮ್ ಅದ ನೀವ್ ಆರಾಮದಿರಲ್
ಆರಾಮ್ ಇದೇ ನೋಡುವ ನೀ ಚಾ ಕುಡ್ದಿ ನಂದೇ ನ ನಂಗೆಂತ
ಕುಡಿದೀನಿ ಮತ್ತ ಐದುವರೆ ಏನ ಆಗಿತ್ತ ಅವಾಗೆ ಕುಡುದನ್
ಹಾ
ಇನ್ನ ಲೇಟ್ ಮಾಡ್ತಿದದಿರ ಆರ ಆರವರೆ ಏಳಕ್ಕೆ ಹಂ ಕುಡ್ತಿದ್ದೆವು
ಹ್ಮ್ ಇ ಮತ್ತ ನೀನ್ನೇ ಮಾಡಿ ಮಕ್ಕೊಂಡಿಲ್ವಾ
ಕೊಳಿಗೆಿ ಹಟಾ
ಹಾ ಉಂದೆ ಅಕ್ಕ
ಹ್ಮ್ ಹೋಳಗಿ ತುಪ್ಪನ್ ಹೋಳಗಿ ಶಿಕರ್ನಿ
ಇವತ್ತು ಕೋಣಂಗಿಲ್ಲ ಶ ಗಡಿಗೆ
ಹ್ಮ್ ಈಗ ತೋಬಾಡ್ರಿಗ್ ಬರಾ ಮ್ಯಾನ್ಕಗಳು
ಹ್ಮ್ ಹುಳಾ ಇರ್ತಾವ
ಹ್ಮ್ ಮುಗತದ್ರ್ದು ಸಮಯ ಈಗ
ಹ
ಹ್ಮ ಸುಮ್ಮ್ ಯಡ್ ಬಿಟ್ಟು ಹೋಗೋಡ
ಹಾ ಹಾ
ಹ್ಮ್ ಚಲೋರಲ್ಲ ಈಗ
ಹಲ್ಲಕ
ಹ್ಮ್ ಮತ್ತತ್ ಆಲೂ ಬ ಏನ್ ಮತ್ತ ಏನ್ ಮಾಡ್ಲತ್ರಿ
ಕಾಲು ಪಾತ ಚಟ್ನಿನೇಕ ಮತ್ ನಾಳಗ ಮತ್ ವೆರೈಟಿ ಮಾಡ
ಹ್ಮ್ ಚಟ್ನಿ ಹೆಂಗ್ ಮಾಡ್ತೀರಿ
ಅದೇ ಮಜ್ಗಿ ಒಳ ಒಳಗಡೆ ಚಕ್ಕದ ಕೇಳಿಲ್ಲ ಅದೇ ಚಟ್ನಿ ಅಂತೀವಿ
ಪಾಣ ಹೊಡ ದಲ್ಲಾ
ಇಲ್ಲಪ್ಪಾ ಪಾಣ ಹೊಡದಿಲ್ಲ
ಹ್ಮ್ ಒ ಮಾಡ್ಕೊಡಣ ನಿಮ್ ರಿ
ಹಾ ಬಾರೆ ಬಾನಿ್ಮ ಬಂದ್ಮೇನು ಮಾಡಕೂಡೋದ ಮುಂಚೆ ನಿಂಗ ಮತ್ ಪಾರ್ಸೆಲ್ ಒಟ್ಟು ಕಳಿಸತೀನತ್
ಇಲ್ಲಿ ಊರಿಗೆ ಬರತನೇ ಇರ್ಬೇಕಲ್ಲದು
ಏ ಇರ್ತದ ಮುಂಜಾನೆ ಮಾಡಿದ್ದ ಆಕೆಲ್ಲ ಬಿಸಿದ ಮಾಡದು ನ ಮಸ್ತತು ಯಗ ಟೆನ್ ಹ್ಮ್ ನಿಿದ್ದೆ ಉಂಟದಪ್ಪಾ ನೀನ್ನೇ ಹನ್ಯಾಡುೂರ್ ತಾನ ಆಚ್ಚೂರ ಇದ್ವಿ
ಮಕ್ಕ ಹೊತ್ತು ಜಲ್ದಿ
ಹ್ಮ್ ಹ ಸ ಪ ನಿಷ ಕ ಉಟ ಆಷ್ಟ ಕವ ಕಲ್ ಅಷ್ಟೇ ಕಷ್ಟಬ
ಚಾಚಿ ಕಟ್ಟ ಚಾಚಗಡ
ಹೌದು ಸಾಕಪ ನಿಜ ಉಂಟು ಜಬುರ್ ಜಬುರ್
ಅದೇ ಬಾಂಡೆ ಮುಂಜಾನೆ ಸಿಕ್ತೀರ ರಾತ್ರಿ ಸಿಕ್ತೀರ
ಬಕ್ಕುಳ ಇದು ಅಂದ್ರೆ ಬೆಳಿಗ್ಗೆ
ಹ್ಮ್ ಮುಂಜಾನೆ ಆಗಲ್ವಾ
ನಮ್ಮ್ ಮನ್ಯಾಗ ಮಮ್ಮಿ ಕೆಲ್ಸಕ್ ಹೋಗೋದಿದ್ರ ಅಷ್ಟೇ ರಾತ್ರಿ ತಿಕ್ ಮಕೋತ ಇಲ್ಲಾಂದ್ರ ಡೈಲಿ ಮುಂಜಾನೆ
ಆಯ್ತ ಊಟದ್ ಮಾಡಿ ನಾನು ಮತ್ತ್ ಹಚ್ತೀನಿ ನಿನಗ ಹ ಹ್ಮ್ ಹೋಗಿ ಉಂಡಿಕಿಸಿರೆಕ್ಟ್ ಹಾಸಿಗೆ ಮುಕ್ಕಗೆ ಏನು ಮಾಡ್ಬೇಡ
ಏನು ಮಾಡಲ್ಲ ಓಪ ಈಗ ಏನು ಮಾಡ ಪೇಶನ್ಸ್ ಭ ಇಲ್ಲ ಈಗ ಯಾಕಂದ್ರೆ ನೀನ್ನೇ ಹೊಟ ವಿದ್ಯಾರ್ಥಲ್ಲ ಅದ್ರ ಕಾಲಾಗ ಇಡ್ಲಕ್ಕ
ಹಾ ಸರಿ
ಹ